ಹಲೋ
ಹಲೋ
ಹಲೋ ಹ್ಮ ಕೇಳಸಿದ್ದೇನಾ
ಕೇಳಿಸಿದೆ ನಾ ಏ
ಏನು ಮಾಡ್ತಿದ್ದೀಯಾ? ಏನಿಲ್ಲ ಸುಮ್ನೆ ಕೂತಿ ನೋಡ್ರಿ ಮೇಡಮ್ ಅವ್ರ ಹ್ಞ ರೀ ಮೇಡಮರೆ ಆರಾಮ್ ಇಲ್ರಿ ಮೇಡಮರ
ಹ್ಮ್ ಆರಾಮ್ ಇದೀ ನೋಡ್ರಿ ನೀವ್ ಅರಾಮಿದೀರಿ
ಇದ ಡ್ಯೂಟಿ ಹೋಗಿಲ್ರಿ
ಡ್ಯೂಟಿ ಇಲ್ಲ ರೀ ಇವತ್ತ ರಜೆ ಇದ್ದಾರೆ ಮೊಹರಂ ಇದ್ ಎಲ್ಲ ರಜೆ ಇದೆ ಅವ್ರ ಬರಲ್ಲ. ಹಾ ಹೌದ್ ನೋಡಿ.
ಹ್ಮ್
ಹ ನೀವು ಹಾ ಆರಾಮಿದೀ ನೀವ್ ಎಲ್ಲಿದ್ದೀರಾ ಇವಾಗ.
ನಾ ಇನ್ನು ಉರಲ್ ಇದಿರಿ ಮೇಡಮ್ ಅರೆ.
ಕೊಳಲ್ದಲೆನ.
ಹುನ್ರಿ ಇವ್ ಎಲಿದೀರ್
ಹೌದಾ ಹೌದಾ ನಿಮ್ಮೂರ್ ಯಾವ್ದು ಎಲ್ಲ ನೀವೇ ಹೊಳ್ಳದಿದ್ದೀರಾ.
ಸು ಬಂದಿ ರೀ
ಸುಮ್ ಅಂದ್ರೆ ಹೇಳಿ ಏನ್ ಕಾರ್ಣ ಹೇಳಿ ನಮ್ಗುನು.
ಸುಮ್ನೆ ಬಂದಿವವ್ರೀ ಪಾರ್ಟಿ ಗಿಲ್ಟಿ ಮಾಡಸ್ತಾರ ಕಂಡ ಗಂಡ ಅಂತ
ಹೌದಾ ಏನ ಬಬೇಕು ಕೋಳಳದಲ್ಲಿ ಏನಿದೆ ಯಾರಿದ್ದಾರೆ ನಿಮ್ ಸಂಬಂಧಿಕರು
ಸಂಬಂಧಕ್ ನಮ್ಮ್ ವೈಫ ಇದಾರೆ
ನಿಮ್ಮ್ ವೈಫ್ ಇದ್ದಾರಾ
ಹುನ್ ರೀ
ನಿಮ್ ವೈಫ್ ತೋವ್ರ್ ಮನಿ ಕೊಳ ಕೊಳ್ಯಣ.
ಹುನ್ರಿ ಮೇಡಂ ಅರೆ.
ಹೌದಾ ಅವ್ರು ಎಲ್ಲಿದ್ದಾರೆ ಇಗ್ ಮರ್ ಮೇಲೆಲ್ಲ ಇದಾರ ಇಲ್ಲ. ಇಲ್ಲೇ ಕೋಲಾರ್ದಲ್ಲಿದ್ದಾರ.
ಕುಳದಲ್ ಇದ್ದಾರೆ ಮೇಡಮ್.
ಹ ಹ ಹ ಹೌದಾ ನೀವ್ ಎಷ್ಟ್ಜನ ಏ ಕಟ್ ಮಾಡ್ ಬಡಿ ನೀವ್ ಎಷ್ಟ ಜನ ಏ ನೀವೆಷ್ಟ ಜನ.
ಅಲುವ
ತಾನೆ
ಹ್ಮ ನಮ್ ಮನೆಲ್ ಆತರದಿಲ.
ಹಲೋ ಹಲೋ ಮೆಮ್ ಸಂ
ನೀವ್ ಎಷ್ಟ್ ಜನ ಇದಿರಿ ನಾವ್ ಐದ್ ಜನ ಇದ್ರಿ ಮೇಡಮ್ ಅರೆ.
ಹೌದಾ ಏನ್ ನೀವು ಈಗ ಎಲ್ಲಾರೂ ಗಂಡ್ ಮಕ್ಳೇನ. ಹೌದಾ ಎಷ್ಟ್ ಎಷ್ಟಿದರೆ ಅವ್ರು ನಾ ಹೆಣ್ಮಕ್ಳು ಹಾಗು ಅದೇನ ಮದ್ವೆ ಆಗ್ ರಾ ನೀವು ತುಂಬಾ ದೊಡ್ಡರಿದ್ದೀರಾ.
ಹುನ್ರಿ
ನಿಮ್ಗೂ ಹಾ ಹಾ ಎಷ್ಟ ವರ್ಷ ಐತೆ ನಿಮ್ ಮದ್ವೇ ಆಗಿ.
ನಮ್ಗಿದ ದೀಡ್ ವರ್ಷ ಆಯ್ತರಿ ಈಗ.
ಹೌದಾ
ಹ್ಮ್ ಒಂದ್ ವರ್ಷದ ನಾಲ್ಕ ತಿಂಗ್ ಮೂರ್ ತಿಂಗ್ಳ ನಾಲ್ಕು ತಿಂಗ್ಳ್ ಹಿರ್ರಿ.
ಚೆನ್ನಾಗಿದ್ರಾ
ಚೆನ್ನಾಗಿದ್ರಿ ನೀವ್ ಚೆನ್ನಾಗ್ ಇದ್ರಲ್.
ಹೆಂಗಿದೆ ಮ್ಯಾರೇಜ್ ಲೈಫು.
ಏ ಚೆನ್ನಾಗೈತ್ರಿ ಎ ಎಡ್ತಿ ಕಾಲಾಗ್ ಬೇಸ್ ಆಗದೆ ಕಿಡಿ ಕಿಡಿ ಕೊಡ್ತ ಬರೆ.
ಚೆನ್ನಾಗಿದೆ ಅಂತೀರಲ್ವಾ ಮತ್ತೆ ಯಾಕೆ ಕಿರಿ ಕಿರಿ ಅಂತ ಹೇಳ್ತೀರಿ.
ಇಲ್ರಿ ಈಗ ನಾ ಬೈತಿ ಎಡ್ತಿ ಎಡ್ತಿ ಈಗನ ಕಿಟ್ ಕಿಟಕಿ ಕೊಡ್ತಾ ನಾ ಬೈದ್ರ.
ಅವರು ಯಾಕ ಬೈತಾರೆ ಅವರು ಸಂಬತ್ ಇದ್ದಾರ ಅಲ್ವಾ
ಬಡಕದ್ರ ಜಾಸ್ತಿ ಬೆರ್ಕದ್ರ
ಏನ್ ಮಾಡ್ತಾರೆ ಸುಮ್ನೆ ಕಿರಿಕಿರಿ ಅಂದ್ರೆ ಯಾಕೆ ಯಾಕ ಕಿರಿಕಿರಿ ಕೊಡ್ತಾರೆ
ಹ್ಮ ಹ್ಮ್ ಹ್ಮ್ ಹಾ ಹೇಳಿ ನೀವ ಹೇಳಿ
ಹ್ಮ
ನೀವೇ ಹೇಳಿ
ಊಟ ಆತ್ರಿ
ಹಾ ಊಟ ಇನ್ನೆ ಇವಾಗ ಆಗಿದೆ ನೋಡಿ ಮಲ್ಕೊಂಡೆ ಮಲ್ಕೊಂಡ ಆದ್ಮೇಲೆ ಊಟ ಆ ಮಾಡಿ ಇವಾಗ ನಿಮ್ ಜೊತೆ ಮಾತಾಡತ್ತಿದ್ದಿ ನೋಡಿ
ಹಾಹಾ ಸ್ಕೂಲಿಗೆ ಹೋಗಿಲ್ರಿನ್ರರಿ. ಹಲೋ ಹಲೋ ರೀ ಹ ಕೇಳಸತೈತಾರೀ ನಿಮ ಜೋಡ ವೈಸ್ ಕೇಳಿಸುವಂತ ನಮಗ್ರಿ. ಹಾ ಇವಾಗ ಕಸ್ತತೈತ್ ನೋಡ್ರಿ ಹಲೋ ಕೆಳಸವತ್
ಹಾ ಇವ ಕೇಳಸಿದಲ್ಲಾ
ಹಾ ಇವಾಗ ಕೇಳಸದ್ರೀ
ಹ್ಮ್ ಹ್ಮ್
ಡ್ಯೂಟಿ ಹೋಗಲ್ರಿ
ಡ್ಯೂಟಿ ಹೋಗಿಲ್ಲ ನೋಡಿ ಇವತ್ತು ಮೊಹರಂ ಇದೆ ರಜೆ ಇದೆ ಅಲ್ಲಾ.
ಹೌದ್ರಾ.
ನಿಮ್ಮದು ಊಟಾ ಆಯ್ತಾ
ಊಟ ಐತ್ ಇನ್ನಗ್ ಅನ್ನ ರೊಟ್ಟಿ ಅನ್ನಸಾರ್ ಉಂಡರಿ
ಹೌದಾ ಯಾಕೆ ರೊಟ್ಟಿ ಅನ್ನ ಸಾಂಬಾರು ಉಂಡಿರ ಬೇರೆ ಏನು ಸ್ಪೆಷಲ್ ಇಲ್ಲ ಇಗತ್ತ
ಸ್ಪೆಷಲ್ ಆಗಿದ್ರ ನಾಳಿಗ್ ಪಂಡರಾಪುರಕ್ ಹೊಂಟಿವ್ರಿ ಬರಿ ಇವತ್ ಅನ್ನ್ ಸಾರ್ ರೊಟ್ಟಿರಿ ನಾಕ
ನಾಳೆ ಆ ಚಿಕನಾ
ಹ ನಾಳೆ ಚಿಕನ್ ಹ್ಮ್
ಹೆಂಗಿದೇ ನಿಮ್ಮ ವೈಫ್ ಬಗ್ಗೆ ಹೇಳಿ ಸ್ವಲ್ಪ ಹೆಂಗಿದಿದ್ದಾರಂತೆ.
ಏ ವೈಫ್ ಕಂಡಪಟ್ಟಿ ಬೆರೀಕ ಅದಾರಿ ಅವರು
ಹ್ಞ ಮೆತ್ತೆ
ಮತ್ತೆ ಏನ್ ಇಲ್ರೀ ಮತ್ತೇನ್ ಚೆನ್ನಾಗ ಅದ್ರೀ ಬಾರಿ ಒಳ್ಳೆ ಒಳ್ಳೇರ್ ಅದಾರೀ
ಹ್ಮ್ ಹ್ಮ್
ಹ್ಮ
ನೀವ ಹೆಂಗಿದೀರಾ
ನಾ ಹೆಂಗ ತಮ್ಗೆ ಗೊತ್ತ್ದಲ್ರಿ
ಯಾರಿ ಯಾರಿಗ ನೀವ ಹೇಳ್ಬೇಕು ನೀವ್ ಹೆಂಗಿದೀರಾ ಅಂತ ಫಸ್ಟಿಗೆ
ಏನ್ ನಮ್ ನಾವೇ ಹೇಕೋಬಾರುದ್ರೀ ಮೇಡಮ್ ನೀವ ಹೇ ಹೇಳ್ಬೇಕು.
ಇಲ್ಲ ನೀವೇ ಹೇಳ್ಬೇಕ್ ನೋಡಿ
ಹಾ
ನೀವ ಹೇಳ್ಬೇಕು
ಇೇ ನಮ್ಮ್ ಕಡ ಉಟ
ಹ್ಮ್ ಹ್ಮ್ ಮತ್ತೆ ಏನ್ ಸಮಾಚಾರ ಹೇಳಿ ಏನಾದ್ರು ಕೇಳಿ ಎಷ್ಟ ಓದಿದೀರಾ ನೀವು
ಅ ಏನ್ ಡಿಪ್ಲೊಮಾವ ಬಿಟ್ಟಿ ನೋಡ್ರಿ ಇರ್ದಕ್ಕ ಯ ನಿಮ್ ಮಾತ್ತರ ಕೇಳ್ರಿ ಮೇಡಮ್ ಅವ್ರ ಹ
ಹಏಗೆೆ ಮುಂದೆ ಓದಿಲ್ವಾ ನೀವು
ಹಓದಲ್ರಿರಿ ಯಾಕ ಬಿಟ್ಟು
ಡಿಪ್ಲೊಮಾದಲ್ಲಿ ಕೆ ಬಿ ಎಲ್ ಜಾಬ್ ಇರ್ತಿದ್ವ ಆವಾಗ ಹೋಗ್ಬೇಕಲ್ವಾ ಜಾಬ್
ಊಲ್ರರಿ ನಮ್ಮೂರ ಒಂದ ರೀಸೆಂಟ್ಗಿ ಒಂದು ಕಂಬ ಬಿತ್ತ ಒಂದ್ ಹುಡುಗಾ ಅ ಒಳ್ಳೆ ಅನಿಸ್ತ ಬಿಟ್ಟು
ಇವಾಗ ಕೇತತಿದಾ
ಹ ಇವತ್ತು
ಕೇಳ್ತಿದಲ್ಲ ಇವಾಗ
ಹ ಇವಾಗ ಕೇಳ್ತೇತಿ ಹೇಳ್ರಿ
ಹಾ ಇಲ್ಲ ಇವ ಕೇಳ್ತಿದಲ್ಲ ಸ್
ಹಾ ಹೇಳ್ರಿ ಕೇೇಳತ ಇದ್ದ ಹೇಳ್ರಿ
ಇದು ನೆಟ್ವರ್ಕ್ ಇರಲ್ಲಲ್ಲ ಅದಕ್ಕೆ ನನ್ ಕೇಳಿಸ್ತಿದೆ ಇವ ಕೇಳತ ಹ್ಮ್ ಹ್ಮ್ ಹಾಗೆ ಕಯನ್ನು ಸಾಟಿಟ್ಟ